ಸರ್
ಏನಿಲ್ಲ ನೋಡ್ರಿ ನಿಮ್ದೇನ್ ನೋಡ್ರ ಸರ್
ನಮ್ದ್ ಏನ ಇಲ್ಲ ನೋಡ್ರಿ ಸುಮ್ಮನೆನ ಇಡ್ತಾನ ಮನಿ ಉಸಿವವಿ ಇನ ಜಳಖಾನೆ ಮಾಡಿಲ್ಲ ಸುಮ್ ಕುಂತೀವಿ ಮಾಳಿನಾಲ
ಬಹಳ ದಿನ ಆಯ್ತಲ್ಲ ಅದಕ್ಕೆ ಹಚ್ಚಬೇಕಂತ ಹಚ್ಚಿದಿವಿ
ಆರಾಮ್ ಇರ ಅಲ್ರರಿ
ಆರಾಮ್ ನೋಡಿ ನಿಮ್ದ ಏನ್ ನಡಡ್ದ್ ಕೆಲ್ಸ
ಏನ ಇಲರೀ ಸುಮ್ ಕುಂತ ನಾನ್ ಮನಿ ಮೂಗಸಿವ್ರರಿ
ಹ್ಮ್ ಹ್ಮ್ ಹ್ಮ್
ಸುಮ್ಮ್ ಕುಂಂತಿದಿದ್ದವರಿ ಹೊರಕ್
ಅಲ್ಲಿಗ್ ಹೋಗಿಲ್ರಿ ಕೆಲ್ಸಕ್
ಹೋಗಿಲ್ರಿ ಮನೆ ವಸಗಿ ಅವ್ರು ಇಡತಾಗ
ಹ್ಮ್ ಹ್ಮ್ ಹ್ಮ್.
ಈಗ ಕುಂತೀವ್ರೀ ಇಲ್ಲೆ ಗುಡಿಬಲ್ ನಿಮ್ದೆ ಅಣಾ ಹೊಲಕ್ ಹೋಗ್ಗಲ್ರೀ ಅಣಾ ನಾಳಿಗ್ ಹೋಗಬೇಕ್ರೀ ಹೊಲಕ್ ಕಳೆಕ್.
ಯಾ ಹೊಲಾ ಕಟ್ತಿರಿ
ಅದೇ ನಮ್ಮ ಹೊಲಕ ಹೊ ಹೊಬಕ್ರಿ ನಾಳಿಗ್
ಹಾ ಮ್ಯಾಗಿನ್ ಪಟ್ಟಿ ಕೆಳ್ಗಿಂದ್ರ ರೀ ಆಗಲ್ರಿ ಹತ್ತಿ ಹೆಂಗ ಅವ್ರೀ ಇವರ್ಷ.
ಹತ್ತಿ ಏನ್ ರೀ ಮಳಿನ ಎಲ್ಲಾ ಬರಬರಿ ನಾತಿಲ್ಲ ರಿ
ಹಾ ಮತ್ತ್ ಹೂಡಬೆಕ್ ಏನ್ರೀ
ಓರ್ಬಕ್ ಮತ್ತೆ ಅರ್ಕ ಪರ್ಕ ನಟ್ಯಾವ್ ರೀ
ಹ್ಮ ಹ್ಮ
ಓರ್ಬೇಕ್ ರೀ ಮತ್ತೆ ಬೀಜ ಹಾಕ್ಬೇಕ ಮಳೆ ಬಂತ ಮಳೇನೆ ಬರವಲ್ದ ಅಲ್ರರಿ
ಹೌದ್ರೀ ನೀತ್ ಮಳಿ ಒಂದ್ ಕೈ ಕೊಟ್ಟದ.
ಮಳಿ ಕೈ ಕೊಟ್ಟದ್ರ ಸರಿಯಾಗಿ ಹೈರಾಣ ಬಿತ್ ರೀ
ಹ್ಮ್ ಏನ್ ಶಾಪ್ರಕ್ ಹೋಗಲ್ಲ ಅಂತ ಹೇಳ್ತಾರ್ದವರು ಏನ್ ಮಾಡ್ತಾನೆನ್
ಹೆಂಗಾದ ಅಂದ್ರ ಆ ಕಡೆ ಹೆಂಗತ್ರ ಅಲೆಬ್ ನಿಮ್ ನಿಮ್ಮೂರ್ ಕಡೆ
ನಮ್ಮೂರ್ ಕಡೆಗೆ ಸಖತ್ ಆತ್ರಿ ಏನ್ ಮಾಡ್ತರಿ
ನಮ್ಮ್ಊರ್ ಕಡೆಗೆ ಆಡ ಸರಿಯಾಗಿತ್ರ
ಹ್ಮ.
ಹಾ ರೀ ಮತ್ತೆನ್ ನಡೆದಾವ್ರಿ ಕೆಲ್ಸ
ಕೆಲ್ಸ ಏನಲ್ರರಿ ನಾವು ನಾಳಿಗ ಕೆಲ್ಸಕ್ ಹೋಗಬೆಕ್ರೀ ಇದಕ್ ಕೈಯಾಗ್ ಸಿಮಟಾ ಕಲ್ಸಿಕೊಡ್ಲಾಕ್ಕ
ಹಾ ಹಾ.
ಹೋಬಕ್ ನಾಳಿಗ್ ಒಂದ ದಿನ ಮಾಡಿ ಮಗಳಿಗೆ ಕರ್ಕೊಂರ್ಭೆಕ್ ಎರಡ್ರಮ್ಮಿಗ್ ಹೋಗಿ.
ಹ ಹಾ.
ಆಬೇಕಲ್ರಿ ಮತ್ ನಾಳಿಗ್ ಮೂರಮ್ ಬೆರೆ ಅದ
ಹ ಹ ಹೌದ್ರಿ ಮೊರಮ್ ಒಂದ ಬಂದಲ್ ದೊಡ್ಡ ಹಬ್ಬಾ ರೀ
ಹ್ಮ್ ಮಗಳಿಗೆ ಕರ್ಕೊಂಡಂರ್ಬೆಕ್ ಹೋಗಿ ಕರ್ಕೊಂಡ ಬಂದ್ಕ್ಯಾಸಿಂದ ಬರ್ಬೇಕ. ಆಯ್ತ್ರಿ ಮತ್ತೆ ಹ್ಮ್ ನಿಮ್ದೇನ್ಡ
ನಮ್ದ್ ಏನಿಲ್ಲ ರೀ ನಾಳಿಗ್ ಪುರಾಷ್ಟ್ರಕ್ ಬರ್ತ್ನ್ ಅಂತ ಹೇಳಾರೀ ಮುಗಿಸಿಗಾಸಿ ಕೊಡ್ಬೇಕ್ರೀ ನಾಳೆಗ್. ಹ್ಮ ಮನೆ ಆದ ಮನೆ ಕಟ್ಟಂದ್ ನಡ್ದಲ್ರಿ ಒಂದ್ ಲಕ್ಷ ಹೇಳ್ಯಾರ್ ರೀ ಅವ್ರು ಅವ್ರಗ್ ರಟ್ ಕಲ್ತಿಲ್ರಿ ಹಾ ಬ್ಯಾರೆದಾರಿಗ್ ಕೊಡ್ಬೇಕಂತ ಮಾಡವ್ರೀ.
ಏ ನಲ್ವತ್ ಈ ಮನ್ನಿ ಬಂದ್
ಇವ್ರು ಬ ಮೊನ್ನೆ ಬಂದ್ ಐವತ್ತೇ ಹೇಳಾರೀ ಅವ್ರ ಇನ್ನಾ ಐವತ್ತೈದ್ ಹೇಳಿದ್ರಿ ನಾವು ಐವತ್ತ್ ಹೇಳಿವ್ರೀ.
ಐವತ್ತೈದ ಹೇಳೇನ್ರೀ ಐವತ್ತೇಳ್ ಐದ್ಸಾವಿರದಾಗ್ ಬಂದ್ವನ್ರೀ
ಹಾ ಐದ್ ಸಾವಿರದ ಬಂದ್ರರಿ ನಾಳಿಗ್ ಇನ್ನೊಬ್ಬರ ಬರ್ತೀನ್ ಅಂತ ಹೇಳಾರ್ರೀ
ಹ್ಮ ಹ್ಮ್.
ಹಾ ಸರಿಗ್ ಬಂದ್ರ ಅಂದ್ರೆ ನೋಡಿ ಮುಗಿಸ್ ಕೊಡ್ಬೇಕ ಅಂತ ಮಾತಾಡಕ್ ಕುಂತೀವ್ರೀ ನಾಳಿಗ್ ಹಚ್ಚಬೆಕ್ ರೀ ಫೋನ
ಹೌದ್ರೀ.
ನಾಳೆ ಕುಂಬಿ ಗಿಂಬಿ ಎಲ್ಲ ಕಟ್ಟದೆ ಕೊಡಬೇಕತ್ತ್ ಮಾಡಿವ್ರ ಆ ಕಡೆ ತ್ತದ್ ಆದ.
ಹಾ ಮತ್ತ್ ನೀವ್ ಯಾಕ ಆಸರ ಆಗ್ಬೇಕಲ್ರಿ ರೊಕ್ಕ ಕೊಟ್ಟ ಗಿಸಿಂದ ನೀವ್ ಆಸರ ಆಗ್ಲಿಕ್ ಹೋಗ್ಬಾರ್ದ ಹೌದಿಲ್ಲ್.
ಹಾ ಅದೇರಿ ಅವ್ರ ಕುಂತಿವ್ರಿ ಅಲ್ಲ ಅಷ್ಟು
ಹ್ಮು ನೋಡಿ ಮಾಡ್ಕೊಬೇಕ್ರಿ ಈಗಾ. ತರ್ಸ್ಬೇಕ್ ಇಲ್ರಿ ಇವ್ ಮತ್ತ್.
ತರ್ಸಬೇಕ್ರಿ ಇಸ್ಸ್ ನಾನ್ ಹೇಳದಾಗ ಮುಗಿತ ಅಂದ್ರ ತಂದಾಗ್ ಬರ್ದ್ರಿ
ಅಲ್ರಿ ಈಗ ಶ್ಯಾಟೇಜ್ ಇರುತ್ತೆ ಈಗ ತರ್ಸಿ ಹಾಕೇಬೇಕ ಇಲ್ಲ್ ಹಬ್ಬದಾಗ ಯಾ ಯಾ ಇಡ್ಲಿ ಮಾಡ್ಲಿ ಗಾಡಿ ಪಿಡಿ ಹೌದಿಲ್ಲ್.
ಹಾ ರೀ ಹೌದ್ ಹೌದ್ರೀ ನಾಳೆಗ್ ಹಚ್ಬೇಕ್ರಿ ಅ.
ಮೊದಲ್ ತಂದಾಗ ಇದ್ದಾರಿಗಿ ಹೇಳ್ರಿ ತಂದಾಗ್ ತರೋರು ಹಸಿ ಇರ್ತದಲ್ಲಾ.
ಹ ಹಾ ಹೌದ್ರೀ ನಾಳಿಗ್ ಹಚ್ಬೇಕ್ರಿ ಫೋನ್. ಹಾ ನೋಡ್ ನಾಳಿಗ್ ಹಚ್ತಿವ್ರಿ ಅರೀ.
ಕುಂಬಿ ಮ್ಯಾಗ ಕುಂಬಿ ಕಟ್ಟತಿವಲ್ರಿ ಇಟ್ಟಂಗಿ ಕಟ್ಬೇಕ
ಕಟ್ಟತಿವ್ರಿ.
ತರ್ಸ್ಬೇಕ್ ಅಲ್ರಿ
ತುಳ್ಸಿ ಗಿಳ್ಸಿ ತಂದ್ ಹಾಕಿರಿ ಆಮೇಗ್ ಅ
ನಿಮ್ ಕಡೆ ಎಷ್ಟ್ ಕಿಲೋಮೀಟರ್ ಆತ್ ಶಾಪುರ್ ಶಾಪೂರ್ ಎಷ್ಟ
ಶಾಪುರ ಒಂದ, ಐದ್, ಆರ್ ಆತ್ರಿ. ಐದ್, ಆರ್ ಆತ್ರಿ ಅರೀ.
ಆಯ್ತ್ ಆಯ್ತ್ ಆಯ್ತ್ ಮತ್ತೆ ಹೇಳ್ಬಕ್ ಸಮಾ
ಊಟ ಆಯ್ತ್ರಿ.
ಇನ್ನ್ ಇಲ್ರಿ ಮಾಡ್ಬೇಕ್ ಊಟಾ.
ಹೌದ್ರಿ ಹ ಹ ಬಾಳ್ ದಿನಕ್ಕ್ ಹಚ್ತಿರಿ ಫೋನ್ ದಿನ ಹಚ್ಚಲ್ರಿ ನೀವ್.
ಏನ್ ಮಾಡ್ತಿರಿ ಮತ್ತ್ ಟೈಮ್ ಸಿಗಲ್ಲಾ ಕೆಲ್ಸಕ್ ಹೋಗಿ ಬಂದಿರ್ತಿವಿ ಹೈರಾನ್ ಆಗಿರ್ತಿವಳ್ರಿ.
ಆರೀ
ಅದೇ ನಾವುನ್ ಹಚ್ಬೇಕ ಅಂತ ಅಂದ್ರ ನಮ್ಮುನು ಕೆಲ್ಸ ಅವ ನಡದಾವಲ್ರೀ. ಆರೀ ನಮ್ಮೂನು ಕೆಲ್ಸವ ಇದ್ದು ಚಲ್ರಿ ನಾನು.
ಹ್ಮು ಏನ್ ಬಟ್ಟೆ ಈ ವರ್ಷ.
ಮೊನ್ನಿ ಹಾಕಿವ್ರಿ.
ಯಾರ್ಯಾರ ಹೋಗಿದ್ರಿ ನಿಮ್ಮ ಅಣ್ಣಾ ನೀವ್ ಅದು ಹೋಗಿದ್ರ್ಯಾ.
ಇಲ್ರೀ ನಮ್ ದೋಸ್ತರು ನಾವು ಒಮ್ಮಿ ಹೋಗಿದ್ದಿವ್ರಿ ಒಂದು ನಾಲ್ಕೈದ್ ಮಂದಿ.
ಹೌದ್ರೀ ಪ್ಯಾಂಟ್, ಅಂಗಿ ಹಾಕಿರಿ ಏನ್ ಬರೇ ಶರ್ಟ್ ಹಾಕಿರಿ.
ಇಲ್ರಿ ಬರೇ ಒಂದ್ ಅಂಗಿ ಹಾಕಿವ್ರೀ.
ಮಾಡ್ಬೇಕ್ ಏನ್ ಮಾಡ್ತೀರಿ ಮಳೆ ಬರೇ ಇಲ್ಲಾ ಏನ್ ಮಾಡುದ ಅದ್ರಾಗ್ ಬರಗ
ಕ್ಕದೆನ್ ಇಲ್ರಿ ಯಾಡ್ ಸಲಾ ಕೈ ಕಟ್ಟಾಗಿ ಬಿಟ್ಟದರಿ.
ಹುನ್ರೀ ಬರಗಾಲ ಅಂತ ಕಿಸಿಂದ್ ಹೇಳಿ.
ಅದರೀ ನಿಮ್ಮ್ ಕಡೆ ಯಾವ್ದ್ ಅನ್ರಿ ಮಳಿ.
ಇಲ್ರಿ ನಮ್ಮ್ ಕಡೆ ಹವಾಮಾನ ನಮ್ ಕಡೆ ಏನ್ ಕೇಳಬೇಡ್ರಿ ಹವಾಮಾನ ಕಚ್ಚಿ ಕೇಳಿದಿವವಿ ಇಪ್ಪತ್ತೆರಡು ಇಪ್ಪ ಇಪ್ಪತ್ ಮೂರುಕ್ ಬರ್ತಂತ ಹೇಳಾರ ಯಾವಾಗ ಬರ್ತದ ಬಿಡ್ತಾವದ ಅದಕ್ಕೆ ಅದಕ್ಕೆ ನಾವೇನಂದೀವಿ ಮೊನ್ನಿ ಬೀಜ ಎರಡ್ ಲಕ್ಷ ರೂಪಾಯಿ ಬೀಜ ಹಚ್ಚಿವಿ ಮತ್ತ ಅಂದ್ರ ಇದು ಹೊಲ ಹಾಕೊಂಡ ಎಡ್ ಲಕ್ಷ ಲಾಸ್ ನಾಲ್ಕ್ ಲಕ್ಷ ರೂಪಿ ಲಾಸ್ ಆಗದ ಹಿಂಗಾದ್ರೆ ಹೆಂಗ್ ಮಾಡ್ಬೇಕು ಆತ್ಮಹತ್ಯೆ ಮಾಡ್ಕದೇ ಬಕ್ ಒಂದೆ ಊರವ್ರೆ ಅಂತ ನಾವ್ ಅಂದಿವಿ ಅಮಾನದಾರಿಗೆ
ಹಾ ರೀ
ಅವ್ರ ಅವ್ರ ಅಂದ್ರ ಹಂಗ್ ಮಾಡ್ಕ ಬಾಡ್ರಿ ನಿಮ್ ಕೈ ಜೋಡ್ಸಿ ಹಂಗ ಮಾಡ್ಕ ಬಾಡ್ರಿ ಬರ್ದ ಮಳೆ ನಾ ಮ್ಯಾಗನೋನಗ ಆಶೀರ್ವಾದ ಅದ ಬಂದೇ ಬರ್ತ ಮಳೆ ಅಂತಂದಾರ ಆಯ್ತ್ ತಗೋರಿ ಏನ್ ಮಾಡ್ತರಿ ಯವಾಗನು ಬರ್ಲಿ ಮತ್ತೆ ಏನ್ ಮಾಡ್ತರಿ
ಮತ್ತ ಡಬಲ್ ಡಬಲ್ ಊರಬೇಕಲ್ರೀ ಈಗ ಬೀಜ ಮತ್ತೆ ನಾವು
ಹ್ಮ್ ಊರ್ ಗೊಗ್ರಿ ಮತ್ತ ಏನ್ ಮಾಡ್ತರಿ ಹ್ಮ
ಅವಾಗ ಬಂತು ಅಂದ್ರೆ ಚಂದ ನಾಟತಿದ್ವರಿ ಅವಾಗೆ ಬಂತು ಮಳೆ ಅಂದ್ರ
ಹಾ ರೀ ಏನ್ ಮಾಡ್ತಿ ಎಲ್ಲಾ ಇರಾಣ ಅದ್ದ
ಹ್ಮು ಈಗ ಮತ್ತೆ ಒಂದ್ ಐವತ್ ಸಾವರ ಬೇಕ್ರಿ ಮತ್ತೆ ಬೀಜಕ್
ಹ್ಮ ಬೇಕಾಗ್ತರಿ ಬೇಕಾಗ್ತರಿ
ಹ್ಮ್ ಅವಾಗ ಯಾವ್ದ್ರ ಏನ್ ಫರಕ್ ಬೀಳತ್ರ ಜಾಸ್ತಿ ಓದ್ದಿಲ್ರಿ ಅವಾಗ
ಹ್ಮ್ ನಮಗೆ ಅಷ್ಟ್ರೀ ಈಗ ಯಾಸಿಗುಂಟು ಒಡಗಲ್ಸುಂಟು ಇಲ್ತನ ಕೊಟ್ಕೊಂತ ಬಂದು ಬರೆ ರೊಕ್ಕ ಕೊಡೋದ ನಡ್ದ ಇಲ್ತಾನ ಅಂತ ಆಗ್ಬು ಹೇಳ್ರಿ ಬಂದ
ಅದೇ ಐ ಟಿ ಆದ್ರೆ ಮತ್ತೆ ಒಂದಸಪ ರೊಕ್ಕ ಆಕ್ರಿ ರೊಕ್ಕ ತಕ್ಕಬಕ್ರಿ ಹಾ ಅದಕ್ ರೊಕ್ಕ ಆಕಿ ರೊಕ್ಕ ತಕ್ಕೊಬ್ರಿ
ಅದ್ರಾಗ ಗಳೆ ಬೇರೆ ಸಾವಿರ ರೂಪಾಯಿ ಎರಡುವರೆ ಸಾವಿರ ಎರಡ್ ಸಾವಿರ ಇದ್ದ್ದ ಮೂರ್ ಸಾವಿರ ಅಂತಾರ ಏನ್ ಮಾಡ್ಬೇಕು ಏನಿಲ್ಲ ಗೊತ್
ಹಾ ರೀ ಎಲ್ಲಾ ತುಟ್ಟಿ ಆಗೈದ ರಿ ಈ ಎಲ್ಲಾ ಗಳೆದ್ದ ಅ ಎಲ್ಲ
ಹ ಡಾಕ್ಟರ್ ಯಾರನ್ನು ಓಡಸರ್ಲ ಅವ್ರ ಐನೂರದು ಆರ್ ಮಾಡ್ಯಾರ ಯಾಚ್ ಕುುಂಟು ಏಲ್ನ್ನುರ್ ಮಾಡ್ಯಾರ ಮತ್ತೆ ಈ ಬೋದಾ ಅಂದ್ರೆ ಎಂಟ್ನೂರ್ ಅಂತ್ರಿ ಏನ್ ಮಾಡ್ಬೇಕ್ ನೋಡಿ ಯಾವಾಗ ಇಲ್ಲಂದ್ರೆ ಲಾಸ್ಟ್
ಎಲ್ಲಾ ತೃತೀಲಿ ಆಗೇದ್ರಿ ಎಲ್ಲಾ ಗಯಾಳ
ಹ್ಮ್ ತೊಗರಿನ ಬಿತ್ ಬೇಕ್ ಆಗುತ್ರಿ ಲಾಸ್ಟಿಗೆ ಮತ್ತೆ ಏನ್ ಮಾಡಕ್ ಆಗಲ್ಲ
ತೊಗರಿನು ಮಳೆ ಬಂದ್ರ ನಿಲ್ತಾವಳ್ರಿ ಅ ಗತ್ತಾಗ ತೊಗರಿ ಅವು
ಹಾ ರೀ
ಮಳೆ ಬೀಳಕ್
ಹ ಮಳೇನು ಬರಲಾ ಹ್ಮ್ ಮಳಿ ಬಂದ್ರ ಪಾರ್ವಾಗಿಲ್ಲ ಮಳಿನ ಬರ್ಲಿಲ್ಲ ಅಂದ್ರ ಏನ್ ಮಾಡ್ಬೇಕು ಹೌದಲ್ರಿ
ಹ ಹ ಆಚೆ ಅ ಆದ ಮತ್ತೆ ಯಾವ ಮಾಡ್ತ ನಮ್ಸಾಯಗನಾದ್ರೆ ಊಟ ಇಲ್ರಿ ಅಣ್ಣ ಹೋಗ್ಬೇಕ್ರೀ ಊಟ ಮಾಡಾಕ ಇಲ್ರಿ ಮಾಡ್ಬೇಕ್ರಿ
ಹೌದ್ರಿ ನಮ್ದೇನಲ್ರಿ ಮಾಡ್ಬೇಕು ನಾವುನು
ನಾವುನು ಹೋಗ್ಬೇಕು ರೀ ಇಲ್ಲೇ ಕುಂತಿವ್ರಿ ದೋಸ್ತ್ರು ನಾವು ಏನಲ್ರಿ ಅದೇ ಮಳೆ ಬೆಳೆಯೋದ ನೋಡ್ಕಿ ಅದಕ್ಕೆ ಕುಂತಿವ್ ನೋಡ್ರಿ ಮಳಿಗೆ
ಮಳಿಗನ್ ನೋಡ್ಕೊಂತ ಕುಂತೀರಿ ಹವಾಮಾನಕ್ ಸ್ವಲ್ಪ ಹಚ್ಚ್ ಬೇಕ್ರಿ ನೀವು ಹಂಗೆ ಹಚ್ಬಬೇಕ ಅಂತ ಇರ್ಬೇಕ್
ಹತ್ ಬುಕ್್ರಿ ಜಾರ ನೋಡಂಬ್ರಿ ನಾಳ ನಾಡ ಹತ್ ಬು್ರಿ ಪ ಖಾಲಿಲ್ರೀ ಜರ ನಾವನ್ೀ
ಹ್ಮ್ ಹ್ಮ್ ಹ್ಮ್
ಹ್ಮ ಗಳ ಅವು ನಡ್ದಾವಲ್ರಿ ಮನಿ ಕಟ್ಟಾವ ಅವು
ಹ್ಮ ಒಂದ್ಸಾರಿ ಜೆಂಟ್ಸ್ ಎತ್ತದ್ರೀ ಒಂದ್ಸಾರಿ ಲೇಡೀಸ್ ಎತ್ತ ಹೇಳಿದ್ರ
ಹಾ ಹಾ ರೀ
ಹ್ಮ್ ಮತ್ತ ನಮ್ಮ ಅಣ್ಣಾರಂದ್ರೆ ಯಾದಗಿರಿಗೆ ಇದಕ್ ಬಾ ಅಂತಂದ್ರ ಅ ಕೆ ವೈಸಿ ಮಾಡ್ಸ್ಲಕ್ ಬರ್ಬೇಕ ಅಂತ ಹೇಳಿದೀ ಬಾತ್ ಪೋನ್ತ್ಲ ಒಂಥರ ಹ ಕೆಲಸಗಳು ನೋಡ್ದವಪ್ಪ ನಾಳೆ ನಾಡಕ್ ಬತ ಅಂತಾರೆ ಅದಕ್ಕೆ ಮತ್ತ ನ್ ಮಾಡಬೇಕಂತ ಹ್ಮ್ ನಿಮ್ದೇ ನೋಡ
ನ್ ನಮ್ಮ ಅಣ್ಣರ ಹಚ್ಚಿದ್ರೀ ಫೋನ್ ಆರಾಮ ಇಲ್ಲಲ್ಲ ಊರಿಗ್ ಬರ್ತ್ನ ಅಂತ ಅನ ಕುಂತಿದ್ರ ನಮ್ಮ್ ಅಣ್ಣ ರೀ
ಸ್ವಲ್ಪ ಅರಮ ಅದೇ ಸ್ವಲ್ಪ ಅರಾಮಾಗ ನಡ್ರರಿ
ಆರಾಮ ಆಗಾದ್ರಿ ಈ ಜರ ಮತ್ತೆ ತಂಬಾಕ ತನ್ನ ಕುಂತಾರ ಮ ಮತ್ತ ಸ್ವಲ್ಪ ಆರಾಮ್ ಇದಲ್ರರಿ ಮೊನ್ನೇ ಹೋಗಿ ಬಂದ್ವಿ ರಿ ಅಲ್ಲಿಗೆ ಊರಿಗೆ
ಹ ಅದೇ ಊಗ್ ಹೋಗಿ ಬಂದ್ರೀ ಮಣಿಗೇರಿಗ ಹ್ಮ್ ಹ್ಮ್ ಹ್ಮ್
ಫೊನ್ ನ್ ಊರಿಗೆ ಬರ್ತನ ಅಂತ
ಹ್ಮ್
ಈಗ ಯಾಕ ಬರ್ತರಿ ಅಲಬ್ ಗಿಲಾಬ್ ಮಾಡಿ ಬಾ ಅಂತ ಹೇಳಿದಾರೆ
ಹ್ಮ ಹ ತವ್ರರಿ ಮತ್ತೆ ಅದನ್ನು ಬೆಸ್ ಇಲ್ಲಿ ಬರೋಣ ಮ ಮತ್ತೆ ಡ್ರಿಂಕ್ಸ್ ಮಾಡೋದ ಅದು ಮಾಡೋದ ಯಾಕ ಸುಮ್ನೇ
ಹ್ಮ ಮತ್ತೆ ಅದೇ ಮಾಡ್ತನ್ರ ಆತ ಹಸ ರ ಗ ಅಲ್ಲವಲ್ಲಾನ ಕುಂಚವ ಹ್ಮ್ ಸಪ್ಮನಿ ಸಾಯ ಕಾರ್ಕ ಬರ ಕಂತರ ನಂಬದೆ ಆಸೆ
ಹೌದೌದು ಇಲ್ರರಿ ವೈನಾರ ಹೇಬೇಕ ಅಂತ
ಮಹನವಗ್ ಹೇಳವ್ರಿ ನಾವನು ಆಟ ಮಾಡ್ರಿ ಅಂತ ಹೇಳ್ರ ಅವ್ರರುನು
ಹ್ಮ್ ಮನಶಾಂತಿಗೆ ಏನ್ ಮಾಡ್ಬೇಕ್ರೀ
ಏನ ಮಾಡಬೇಕು ರಿ ಸೈ ಇದ
ಸೇ ಮಳಪಕ ಚ ಚಿಕನ್ ತರಬೇಕು
ಎಲ್ರರು ಸೈ ಮಾಡಿ ಬಿಡದ್ರ ಆಟ ಇದ್ದಡದರಾಗೆ ಮಾಡ್ಕೊಂಡ್ಬ ಬಿಡದ್ರ
ಸರಿಯಾಗಿ ಸುಮ್ಮನೆ ಒಂದ್ ಅರ್ಧಾ ಒಂದು ಪಾಕೆಟ್ ಅಕ್ಕಿ ಹಾಕಿ
ಹ್ರೀ ಅಡ್ರ ಸಿಂಪಲ್ ಮಾಡ್ಕೊಂಡು ಬಿಡೋದು ಇಲ್ ವಜ್ಜನ್ ಇಲ್ರಿ ಆ ಸರಿಯಾಗಿ ಮಾಡಿ ಬಿಡದ್
ನಾ ರೀ ಸುಮ್ನೆ ರೊಕ್ಕ ಜಗ್ಗಿ ಯ್ತಿ ಅಷ್ಟ್ ಐಸದ್ ಬೇಕಲ್ರರಿ ಮಾಡತ್ತ
ರೊಕ್ಕ ರೊಕ್ಕ ಇಲ್ರರಿ ಅದರಗಿ ಈಗ ಮತ್ತೆ ಮೂರ್ ನಾಕ ಲಕ್ಷದ ಸಾಲ ಆಗ್ಯದ್ರೀ
ಹಾ ಮತ್ತತ್ ಹಂಗ ಆದ್ರಿ ಸಾಲ ಸಾಲ ಸಾಲ ಇಲ್ತಾನ ಸಾಲ ಸಾಲ
ಏಕದೆ ಮನೆದೊಂದು
ಹಾ ಎಲ್ಲ ಟೆನ್ಷನ್ ಹಾಕೊಂಡ್ಬಿಟ್ಟ ಇದಾಗಲ್ಲ ಮಳಿ ಬರ್ಲ್ಲಲಾರದು ಒಂದು
ಹಾ ರೀ ಅ್ರಲ್ಲ ವಜ್ಜ ಆಗಿಬ ಬಿಟ್ಟದ್ರೆಲ್ಲ
ಅರೇವಿ ಬಾಳ ಇದಐತ್ರಿ ನೀ ಏನ್ ಮಾಡ್ತಿರಿ ಅವತ್ ದಿನ ಬಂದ್ರಪ ಯಾಕ ಬರಲ್ಲಾಗನಲ್ಲ ಕುಂತಿದ್ದೀವ್ರೀ ನಾವು
ಹಾ ಅದೇರಿ ಮತ್ತೆನ್ ಹಿಂಗೊಂದ್ ಆಯತಲ್ರಿ ಅಸಲೇ ಲೇಟ್ ಆಯ್ತ್ರಿ ಮನ ಇದನ
ಹೌದ್ ಹೌದ್ರೀ ಅ ಮತ್ತೆ ಕೇಳ ಕೇಳಿರಲ್ರರಿ ಮತ್ತೆ ಮತ್ತಾರ ಅವರು ಬಂದಿದ್ರೀ
ಬಂದಾರ್ರ ಅವ್ರ ನೆರ ಅದ ಮಾಡ್ತಂತ್
ಹ್ಮ್
ಹ್ಮ್ ಕೇಳ್ರ
ಚಲೋ ಚಲೋ ಚಲೋ ಚಲೋ ರ ಆರಾಮ ಆದ್ರ ಸಾಕ್ರರಿ ಮತ್ತೇಏನ್ ಬೇಕಾಗಿದೆ
ಹ್ಮ ಅಷ್ಟೇ ಅಂತವ್ ನಾವ್ನ್ ಆರಾಮ್ ಆದ್ರ ಸಾಕಂತ ಮತ್ತೆನ್ ನಡದದ ಸಮಾಚಾರಾ?
ಏನಿಲ್ರೀ ಬಾಂಡ್ ಬಾಂಡಲೆ ಕಟ್ಟಿ ಬಿಡ್ಬೋರೀ ಮುಂದಲ್ದ
ಅದೇ ಬಾಣಲೆ ಕಟ್ಟಿವ್ರೀ ಮುಂದಲ್ದ
ಕುಂಬಿರಿ
ಹ್ ರಿಲ್ರಿ ಅ ಅ ಅದ್ರಲ್ಲೇ ಕಟ್ಟಿ ಬಿಡ್ತೀವ್ರಿ ಮಾಡ್ಲಿಲ್ಲ ಆದ್ರ ಪೂರ್ ವಜ್ಜಿ ಹೋತುದ್ರಿ. ಈಗ ಅವ ಮ್ಯಾಗ ವಯ್ಬೇಕಲ್ರೀ ವಜ್ಜೆ ಆಗ್ ಬಿಡತದ.
ಹಾ ಹಾ ಯಾರಿಗ ಹೇಳಿರಿ ಕಟ್ಲಾಕ್ ಮ್ಯಾಗ ಅವ್ರಿಗ್ ಹೇಳ್ ಬಿಟ್ಟಿರಿ ಅಲಾ.
ಅವ ಇಲ್ರಿ ಅವ್ರಿಗೆ ಕೊಟ ಬಿಡ್ತವ್ರೀ ಗುತ್ತಿಗೆನೆ.
ಎಲ್ಲಡ್ ಪೂರ್ ಅಕಡಿಗೆ ಕುಂಬಿ ಕಟ್ಟದ ಬಂತ ಪ್ಲಾಸ್ಟರ್ ಬಂತ ಎಲ್ಲಾ ಬಂತ್ರಿ
ಕುಂಬಿ ಪ್ಲಾಸ್ಟರ್ ಬಗೆ ಗಿಂಡಿ ಎಲ್ಲಾ ಅವ್ರಿಗೇ ರಿ.
ಹೌದ್ರಿ
ಹಾ ರೀ
ಹ್ಮ್ ಹ್ಮ್ ಮತ್ತೆನ್ ನಡದದ್ರೀ ಸಮಾಚಾರಾ?
ಮತ್ತೆ ಏನಿಲ್ಲ ನೋಡ್ರಿ ಹೋಗಬೇಕ್ರಿ ಈಗ ಊಟಕ್ಕ. ಫೋನ್ ಹಚ್ಚಕ ಕುಂತಾರ್ರೀ ನಮ್ಮಣ್ಣವ್ರ ಜರ ಹಿಂದಾಗದ ಹಚ್ಚ್
ಹ ಹಾ ಆಯ್ತಾಯ್ತ್ ರೀ ತೊಗೋರಿ. ಹಾ ಕಟ್ ಮಾಡರ್ರಿ ಹಾ.